ನೀವು
ನಾನು ಏನುೂ ಇಲ್ಲ ಇವಾಗ ಅಡ್ಗೆ ಮಾಡೋಣ ಅಂತ ಬಂದೆ ನೀವೇನ್ ಮಾಡ್ತಿದೀರಾ
ನಾನು ಇವಾಗ ಜಸ್ಟ್ ಟಿಫನ್ ಎಲ್ಲಾ ಮುಗೀತು. ಸೊ ಇವತ್ತು ಲೇಟ್ ಆಯ್ತು ಸ್ವಲ್ಪ ಸೊ ಕೂತಿದ್ದೆ
ಹೌದಾ ಏನ್ ಸ್ಪೆಷಲ್ ತಿಂಡಿಗೆ
ಇವತ್ತು ಪಲಾವ್ ಮಾಡಿದ್ರು ಫ್ರೆಂಡ್ಸು
ಹಾ ಹಾ ಹಾ ಹಾ
ನಿಮ್ದು
ನಂದು ಅನ್ನಾ ಮೊಸರು
ಹಾ ಹಾ ಬೆಳ್ ಬೆಳಗ್ಗೆ ಕರ್ಡ್ ರೈಸ್
ಹಾ ಏನ್ ಮಾಡೋಣ ಅಡ್ಗೆ ಮಾಡಕ್ ಬಿಜಾರು
ಹ್ಮ್ ಹ್ಮ್ ಒಬ್ರೇ ಇದ್ರೆ ಅದ ಹಂಗೆ ಅನ್ಸುತ್ತೆ
ಹೌದು
ಹ್ಮ್ ಮತ್ತೆ ಏನಿಲ್ಲ ಹ ಹ ಯಾವಾರಾದ್ರು ಔಟ್ ಆಫ್ ಕಂಟ್ರಿ ಒಂದು ಫಸ್ಟ್ ಟೈಮ್ ಟ್ರಿಪ್ ಮಾಡೋಣ ಫ್ರೆಂಡ್ಸ್ ಜೊತೆ ಅಂತ ಅನ್ಕೊತಿದ್ದೆ
ಓ ಹೌದಾ
ಹ್ಮ್ ಎಲ್ಲ ಫ್ರೆಂಡ್ಸ್ಗೂ ಕಾಲ್ ಮಾಡ್ತಿದೆ ಅಂದ್ರೆಫಸ್ಟ್ ಟೈಮ್ ಹದಕ್ ಎಲ್ಲಾರ್ ಪಾಸ್ಪೋರ್ಟ್ ಅಲ್ಲೂ ಫಸ್ಟ್ ಸೀಲ್ ಸೇಮ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅನ್ಸ್ತು ಹ
ಹಾ
ಅದಕ್ಕೆ ಎಲ್ಲಾ ಫ್ರೆಂಡ್ಸ್ಗೂ ಕಾಲ್ ಮಾಡ್ತಿದ್ದೆ ಹಂಗಗೆ ನಿನ್ಗೂ ಮಾಡ್ದ
ಹೌದಾ ನನ್ಗೂ ತುಂಬಾ ದಿನದಿಂದ ಇತ್ತು ಹೋಗ್ಬೇಕು ಇಂಟರ್ ನ್ಯಾಷನಲ್ ಟ್ರಿಪ್ ಪ್ಪೋ ಅಂತ ನೀ ಎಲ್ಲಾದ್ರೂ ಮುಂಚೆ ಹೋಗಿದೀಯಾ
ಹಾ ಹೋಗಿದ್ದೆ
ಹೌದಾ ನೈ ಸೇಲ್ ಹೋಗಿದ್ದೆ
ನಾನು ವಿಯೆಟ್ನಾಮ್ಗೆ ಹೋಗಿದ್ದೆ ಬಿಟ್ರೆ ಶ್ರೀಲಂಕಾ ಹೋಗಿದ್ದೆ
ಹೌದಾ ನಾನು ತುಂಬಾ ಸರಿ ಟ್ರೈ ಮಾಡಿದೆ ಆಕ್ಚುಲಿ ನಾವು ಇದೇ ವರ್ಷ ನ್ಯೂ ಇಯರ್ಗೆ ಪ್ಲ ಪನ್ ಮಾಡ್ತಿದ್ವಿಯಕ್ ನಮ್ಮ ಬಟ್ ಇದು ಸಡನ್ ಆಗಿ ಎಲ್ಲಾ ಫ್ಲಟ್ ಚಾರ್ಜಸ್ ಎಲ್ಲಾ ಜಾಸ್ತಿ ಮಾಡ್ಬಿಟ್ರು ಹಂಗಾಗಿ ನಮ್ದ್ ಔಟ್ ಆಫ್ ಬಜೆಟ್ ಹೋಗ್ಬಿಡ್ತು
ಹೌದೌದು ಇವಾಗ ಇವಾಗ ಫ್ಲಟ್ಸ್ ಪ್ರಸ್ ಎಲ್ಲಾ ತುಂಬಾ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ
ಹೌದು ಅದಕೋಸ್ಕರನೇ ಹೋಗ ಹೋಗ್ಲಿಕ್ ಆಗ್ಲಿಲ್ಲ ಇಲ್ಲ ಅಂತಂತಂದ್ರೆ ನಾನು ಒಂದ್ ಒಂದಾದ್ರೂ ಹೋಗ್ ಬರ್ತಿದ್ದೆ
ಹ ಹಾ ನಾನ್ ಅಂದ್ರೆ ರೀಸೆಂಟ್ ಆಗ ಹೋಗಿಲ್ಲ ಅದು ಒಂದ್ ಟೂ ಇಯರ್ಸ್ ಆಯ್ತು
ಹೌದಾ ಹೇಗಿತ್ತು ಎಲ್ಲಾ ಎಕ್ಸ್ಪೀರಿಯನ್ಸ್ ಹೆಂಗ ಹೋಗಿದ್ದೆ ಸೆಲ್ಫ್ ಬ ಇಲ್ಲ ಏಜೆನ್ಸಿ
ಇಲ್ಲ ಇಲ್ಲ ಸೆಲ್ಫ ಸೆಲ್ಫ ಅಂದ್ರೆ ನನ್ನ ಫ್ರೆಂಡ್ ಅಂದ್ರೆ ರಿಲೇಟಿವ್ ನ್ಕೊಳ್ಳಿ
ಹಾ ಹಾ ಹಾ ಹಾ
ಅವರು ಹೋಗಿದ್ರು ಸೊ ಅವ್ರತ್ರ ಎಲ್ಲಾ ಅಂದ್ರೆ ಇನ್ಫಾರ್ಮೇಶನ್ ಎಲ್ಲ ತಗೊಂಡಿ ಹೆಂಗ ಹೋಗ್ಬೇಕು ಎಲ್ ಸ್ಟೇ ಆಗದು ಸ್ಟೇದು ನಂಬರ್ ಎಲ್ಲ ತಗೊಂಡು ಲೈಕ್ ಟ್ರಾವೆಲಿಂಗ್ ಹೆಂಗ ಮಾಡೋದು ಎಲ್ಲಾ ಪ್ಲಾನ್ ಮಾಡಿ
ಸೊ ಆ ಕಾಂಟ್ಯಾಕ್ಟ್ ಮುಖಾಂತರ ಹೋಗಿದೆ ಅಲ್ಲಿ ಹೋಗಿದ ತಕ್ಷಣ ಹೆಂಗ ಪಿಕಪ್ ಎಲ್ಲ ಮಾಡಿದ್ರು
ಹೌದಾ ಎಲ್ಲಿಂದ ನೀವು ಹೋಗಿರೋದು ಬೆಂಗ್ಳೂರಿಂದನ ದಲ್ಲಿಯಿಂದನ
ಇಲ್ಲ ಬೆಂಗಳೂರಿ ಡೈರೆಕ್ಟ್ ಫ್ಲಟ್ ತಗೊಂಡಿದ್ದೆ ಅವಾಗ
ಹೌದಾ ಹಾ ಹಾ ಹಾ
ಡೈರೆಕ್ಟ್ ಫ್ಲಟ್ ತಗೊಂಡು ಹೋಗಿದ್ವಿ ಆಮೇಲೆ ಅಲ್ಲಿ ಹೋದ್ಮೇಲೆ ಅವರು ಗೈಡ್ ಒಬ್ರು ಗೈಡ್ ಇದ್ರು ಸೊ ಎಲ್ಲೆಲ್ ಪ್ಲೇಸ್ ಯಾವಡೇ ಈ ತರ ಶೆಡ್ಯೂಲ್ ಮಾಡ್ಾರೆ
ಹ ಹಾ ಹಾ ಹಾ
ಸೊ ಶೆಡ್ಯೂಲ್ ಮಾಡ್ಕೊಂಡು ನಾವವು ಒಂದ್ ಪ್ರವೇಟ್ ವೆಹಿಕಲ್ ತಗೊಂಡ್ವಿ
ಹೌದಾ ಹ್ಮ್
ಎಲ್ಲಾ ಓಡಾಡ್ವಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಎಲ್ಲಾ ತುಂಬಾ ನೋಡುವಂತ ಪ್ಲೇಸಸ್
ನೋಡಿದ್ರನೆೇ ರೀಲ್ಸ್ ಅಲ್ಲಿ ನೋಡ್ತಿದ್ರನೆೇ ಯಾವಾಗ ಹೋಗ್ತವಪ್ಪಾ ಅಂತ ಅನ್ಸುತ್ತೆ ಇವಾಗ ಎಲ್ಲಿ ಪ್ಲಾನ್ ಮಾಡ್ತಿದ ಟ್ರಿಪ್ಪ
ನಾನು ಇವಾಗ ಅಂದ್ರೆ ತುಂಬಾ ಜನ ಫ್ರೆಂಡ್ಸ್ ನ ಕೇಳ್ದ ಅ ಲೈಕ್ ನಿಮ್ದ್ ಯಾವ್ದಾನ ಐಡಿಯಾ ಇದಾ ಈ ತರ ಕಂಟ್ರೀಸ್ ಗೆ ಎಷ್ಟು ಬಜೆಟ್ ಆಗ್ಬಹುದು ಏನು ಅಂತ
ಹಾ
ಸೊ ಅಂದ್ರೆ ಇಲ್ಲಿ ಭೂತಾನ್ ಚೆನ್ನಾಗಿದೆ ಅಂತ ಇದ್ರು ಅಂದ್ರೆ ಸ್ಪೆಸಿಫಿಕಲ್ ಜಾಗಕ್ಕೆ ಬೆಂಗ ಈಸಿಯಾಗಿ ಮತ್ತೆ ಬಜೆಟ್ ಫ್ರೆಂಡ್ಲಿ ಒಂದ್ ಸ್ವಲ್ಪ ಓಕೆ ಬಜೆಟ್ ಅಂದ್ರೆ ಬೂತಾನ್ ಹೋಗ್ಬೋದು ಅಂತಿದ್ರು
ಅಬೀಿಸ ಫ್ರೀನೂ ಇದೆ ಅಲ್ಲ
ಹಾ ವೀಸಾ ಫ್ರೀ ಇದೆಯಲ್ಲಾ
ಹ್ಮ್
ಅದಕೋಸ್ಕರ ಇದ್ಕೂ ಹೋಗೋಣ ಅಂತ ಒಂದ ಇಬ್ರು ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಸೊೋಗನ್ನ ಎಲ್ಲ ಫ್ರಂಡ್ಸ್ ಕೇಳ್ತಾ ಇದೀನಲ್ಲ ಎಲ್ಲಾ ಏನ್ ಹೇಳ್ತಾರೆ ನೋಡೋಣ ಅಂತ ನಾನ್ ಚಿಕಾನ್ ಆಗಿಲ್ಲ ಇದೇ ಜ ಕಂಟ್ರಿಗ್ ಹೋಗ್ಬೇಕು ಅಂತ ಎಲ್ಲಾರು ಏನೇನು ಆತ್ತರ ಇವಾಗ ಇಡೀ ಅವ್ರಿಗೂ ಗೊತ್ತಿರುತ್ತಲ್ಲಾ ಏನಾದ್ರು ಹೋಗಿರೋರು ಅಥವಾ ಯಾರ ಫ್ರೆಂಡ್ಸ್ ಹೋಗಿರ ಫ್ಯಾಮಿಲಿ ಹೋಗಿರೋರು
ಬಾಲ ಟ್ರೈ ಮಾಡ್ಬೋದು ಲ್ಲ ಬಾಲಿನೂ ಅಫೋರ್ಡೆಬಲ್ ತುಂಬಾ ಚೀಪ್ ಇದೆ ಯಾಕಂದ್ರೆ ನಮ್ದು ಒಂದ್ ರೂಪಾಯಿಯಲ್ಲಿ ಆಲ್ಮೋಸ್ಟ್ ಎರಡ್ ನೂರು ರೂಪಾಯಿ ಅನ್ಸುತ್ತೆ
ಹೌದ ಹೌದೌದು
ಹ್ಮ್ ಅಲ್ಲೇನು ಟ್ರಮಾಡ್ಬೋದು
ಟ್ರೈ ಮಾಡ್ಬೋದಲ್ಲ ನ
ಹ ಅಲ್ಲಿ ಬಾಲಿ ಟ್ರೈ ಮಾಡ್ಬೋದು ಥೈಲ್ಯಾಂಡ್ ಟ್ರೈ ಮಾಡ್ಬೋದು ಊತನನ್ನು ಚೆನ್ನಾಗಿದೆ ನಾನು ನು ಸುಮಾರು ವೀಡಿಯೋಸ್ ವ್ಲಾಗ್ಸ್ ಎಲ್ಲ ನೋಡಿದೀನಿ
ಹ್ಮ್ ಹ್ಮ್ ಹ್ಮ್ ಅದೇ ಅವ್ರ ಏನ ಎಂತ ಅಂದ್ರೆ ನೇಚರ್ ಜೊತೆ ಕನೆಕ್ಟ್ ಆಗಕ್ಕೆೆ ಈ ತರ ಟ್ರಕ್ಕಿಂಗ್ ಪ್ಲೇಸಸ್ ಬ್ರಿಡ್ಜಸ್ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಆ ತರ ತುಂಬಾ ಚೆನ್ನಾಗಿದೆ ಅಲ್ಲಿ ಅಂದ್ರೆ ಬೇರೆ ಕಂಟ್ರಿಗ್ ಹೋದೆ ಬೇರೆ ಸೀಲು ಭೂತಾನ್ ಅಲ್ಲಿ
ಹಾ ಹಾ ಹಾ ಹಾ
ಕಂಟ್ರಿಲ್ಲಿ ಅಂದ್ರೆ ಡಿಫೆಂಟ್ ಫೀಲ್ ಇದೆ ಬೇರೆ ಕಂಟ್ರಿಗೆ ಹೋದಾಗ ಫುಲ್ ಸಿಟಿರುತ್ತೆಹಿಕಲ್ ಓಡಾಡ್ತಾ ಇರ್ತ್ತಾರೆ ಆತರ ಎಲ್ಲ ಇಲ್ಲಿ ಇರಲ್ಲ ಒಂದ್ ಜಸ್ಟ್ ಒಂದ್ ನೇಚರ್ ಜೊತೆ ಸಕ್ಕತ್ತಾಗಿದೆ ನೇಚರ್ ತುಂಬಾ ಚೆನ್ನಾಗಿದೆ ಅಂತ ಅಂತ ಇದ್ರು
ಹೌದು ಹೌದು.
ಹ್ಮ್ ಆಮೇಲೆ ತುಂಬಾ ಈ ಸೆಲೆಬ್ರಿಟೀಸ್ ಎಲ್ಲಾ ಅದ್ರ ಬಗ್ಗೆ ಆಗ್ತಿದ್ರಂತೆ.
ಹೌದು ಗೋಲ್ಡ್ ಪ್ರೈಸ್ ನ ಕಡಿಮೆ ಅಲ್ಲ ಅಲ್ಲಿ.
ಹ್ಮ್ ಹಂಗೆ ಹೇಳ್ತಾ ಇದ್ರು.
ಹ ಹೌದು ಹೋಗ್ ಬರೋಣ ಬಿಡಿ
ನೋಡೋಣ ಅದ್ ಹೆಂಗಿದೆ ಅಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡೋಣ ಯಾವ್ಯಾವ ಪ್ಲೇಸು ಹೆಂಗ ಹೋಗ್ಬೋದು ಎಷ್ಟು ಬಜೆಟ್ ಆಗ್ಬೋದು ಅಂತ
ಹೌದು ಸರಿ ನೀವ ನನ್ಗೆ ಎಷ್ಟು ದಿನ ಯ ಏನ್ ಬಜೆಟ್ ಅಂತ ಅಂತ ನನಗೆ ಹೇಳ್ಬಿಡಿ ನಾನ್ ಬಾಕ್ ತಗೊಂಡ್ ಅವತ್ತಿನ ದಿನ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇರ್ತೀನಿ ಅಷ್ಟೆ
ಹ್ಮ್ ಹಮ್ ಇಷ್ಟ ಹೇಗಿದ್ರೆ ಸಾಕು ಫ್ರೆಂಡ್ಸ ನ ಗ್ರೂಪ್ ಅಲ್ಲಿ ಅಂದ್ರೆ ಏನಂದ್ರೆ ಅದು ಏನು ನಮ್ಮ ಪಾಸ್ಪೋರ್ಟ್ ಅಲ್ಲಿ ಫಸ್ಟ್ ಔಟ್ ಆಫ್ ಕಂಟ್ರಿ ದು ಸೀಲು ಒಂದ ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ
ಹೌದು ಹೌದು.
ಹ್ಮ್. ಮತ್ತೆ ನಿಮ್ದೆಲ್ಲ ಪಾಸ್ಪೋರ್ಟ್ ಎಲ್ಲ ರೆಡಿ ಇದೆಯಲ್ಲ.
ಹಾ ನಂದು ಪಾಸ್ಪೋರ್ಟ್ ಎಲ್ಲಾ ರೆಡಿ ಆಗಿ ಏನಿಲ್ಲಾ ಅಂದ್ರು. ಮೂರು ವರ್ಷ ನಾಲ್ಕು ವರ್ಷ ಆಗಿದೆ ಎಲ್ಲೂ ಹೋಗಿಲ್ಲ.
ಮತ್ತೆ ಇಲ್ಲೇ ಅಕ್ಕಪಕ್ಕ ಕಂಟ್ರಿ ಆದ್ರೂ ಹೋಗತ್ತನ್ ನೀವು.
ಹೋಗ್ ಬರ್ಬೇಕು ಅಂತಂದ್ರೆ ವರ್ಕ್ ಲೈಫು. ಸಿಗಾ ಹಾಕೊಂಡ್ಬಿಟ್ಟಿದ್ದೆ ವ. ವರ್ಕ್ ಲೀವ್ ಲಾಂಗ್ ಲೀವ್ ಅಂತೂ ಕೊಡಕ್ ಸಾಯ್ತಿದ್ರ ಮ್ಯಾನೇಜರ್ಸು
ಹಾ.
ಹೋಗಕ ಇಲ್ಲೇ ನಾ್ ಮನೆಗ್ ಹೋಗ್ ಬರ್ತೀನಿ ಅಂತಂದ್ರೆ. ನೇ ಎರಡು ದಿನ ಲೀವ್ ಬೇಕಾ ಮೂರ್ ದಿನ ಲೀವ್ ಬೇಕಾ ಅಂತ ಹೇಳ್ತಿದ್ರು. ಇನ್ನ ನಾನು ಬೇರೆ ಬೇಕು. ಟೀಗೆ ಏನಿಲ್ಲ ಅಂತಂದ್ರೆನ ಒಂದ್ ವಾರ ರಜೆ ಆದ್ರೂ ಬೇಕಿರುತ್ತೆ.
ಹ್ಮ್.
ಅ ಅದ ಕೇಳ್ಬಿಟ್ರೆ ರಿಸೈನ್ ಮಾಡ ಹೋಗಂತ ಅಂತಾರ ಅಷ್ಟೇ.
ಹ್ಮ್ ಹ್ಮ್ ಹ್ಮ್.
ಅದ್ಕೋಸ್ಕರ ಬರೇ ವರ್ಕ್ ಲೈಫ್ ಅಲ್ಲೇನೆ ಸಿಗಾಕೊಂಡ್ಬಿಟ್ಟಿದೆ ಪರ್ಸ್ಲ್. ಲೈಫಗೆ ಸ್ಪೇಸ್ ಎಲ್ಲದೇ ಇರೋ ಥರ ಆಗ್ಬಿಟ್ಟಿತ್ತು.
ಹ್ಮ್. ಇವಾಗ ಓಕೆನಾ ಲೈಕ್ ಒಂದ ಅಂದ್ರೆ ನಾವು. ಈ ರಜಾ ಇರುತ್ತಲ್ಲಾ ಸೊ ಒಂದ ಟೂ ಡೇಸ್ ರಜಾ ಇರೋ ತರ ನೋಡ್ಕೊಂಡು ಪ್ಲಾನ್ ಮಾಡೋಣ ಅನ್ಕೊತ ಇತ. ಅಂತ.
ಒನ್ ಟೂ ಡೇಸ್ ಅಲ್ಲಿ ಏನ್ ನೋಡಿ ಕವರ್ ಮಾಡಕ ಆಗಲ್ಲ.
ಅಲ್ಲ ಅಲ್ಲ ಒನ್ ಟೂ ಡೇಸು ರಜ ಇರ್ಬೇಕ ನಮಗೆ ನಾವ್ ಒಂದ ತ್ೀ ಫೋರ್ ಡೇಸ್ ರಜಾ ಹಕೊಬೋುದು ಒಂದ ವೀಕ್.
ಹಾ ಹಾ ಹಾ ಅದೇ ಈವಾಗ. ನೆಕ್ಸ್ಟ್ ಮಂತ್ ಆರ ಬರುತ್ತೆ ಮಾಡಬಹುದು ಬಟ್ ನ್ ಮುಂ. ಮುಂಚನೆ ಬುಕ್ ಮಾಡ್ಬೇಕಾಗತ್ತ ಅದಕ್ಕೆಲ್ಲ ಒನ್ ಮಂತ್ ಟೈಮ್ ಆದ್ರೂ ಬೇಕು.
ಹೌದೌದು ಫ್ಲೈಟ್ ಎಲ್ಲ ನಾವು ಒನ್ ಮಂತ್ ಮುಂಚೆನೆೇ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ.
ಹೌದು.
ಹ್ಮ್. ಅದ್ಕೋಸ್ಕರ ಅದೇ ತರ ಇವಾಗ ಒಂದು ಟೋಟಲ್ ಟೆನ್ ಮೆಂಬರ್ಸ್. ಫ್ರೆಂಡ್ಸ್ಗೆ ನನ್ನನ್ ಕ್ಲೋಸ್ ಸರ್ಕಲ್ಗೆ ಮಾತ್ರ ಕೇತಾ ಇದ್ದೀನಿ.
ಹ ಹಾ ಎಷ್ಟ್ ಜನ ಓಕೆ ಅಂದಿದ್ದಾರೆ ಅದ್ರಲ್ಲಿ.
ನೀವ ಒಂದ್ ಫೋರ್ ಮೆಂಬರ್ಸ್ ಓಕೆ ಅಂದಿದ್ದಾರೆ.
ಹ ನೈಸ್ ಯಾರು ಯಾರು
ಅದೇ ನಮ್ಮ ಕ್ಲಾಸ್ ಮೇಟ್ಸ್ ಪಿ ಯೂಲ್ ಇದ್ರಲ್ಲಾ
ಹಾ ಹಾ ಹಾ ಹಾ
ಇದರು ಮತ್ತೆ ಇಲ್ಲಿ ನಮ್ಮ ಡಿಗ್ರಿ ಫ್ರೆಂಡ್ಸ್ ಭರತ್ ಆಗಿರ್ಬೋದು.
ಹೌದಾನ್ನಾಗಿ ಸ್ನ್ಯಕ್ಸ್ ಮತ್ತೆ ಎಲ್ಲಾರ್ನುೂ ಮೀಟ್ ಆಗ. ಚಾನ್ಸ್ ಸಿಗತ್ತೆ ಬಿಡಿ.
ಹ ಹೌದು ಅಂದ್ರೆ ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅಂದ್ರೆ ಇವಾಗ ನಾವು ನೀವೆಲ್ಲ ಕಾಲೇಜ ಅಲ್ಲಿ ಇದ್ವಲ್ಲಾ.
ಹೌದು ಹೌದು.
ಸೇಮ್ ಫ್ರೆಂಡ್ಸ್ ಅಲ್ಲೂ ಮೀಟ್ ಆದಾಗ ಸೇಮ್ ಮೆಮೊರೀಸ್ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ.
ಹೌದು.
ವಯ ಮ್ಯಾಚ್ ಆಗುತ್ತೆ ಅಂತ ನಾವೇ ಪ್ಲಾನ್ ಮಾಡಿದೆ ನಾವ್ ಅಷ್ಟೇ ಹೋಗೋಣ ಅಂತ.
ಹ್ಮ ನಾ ಚೆನ್ನಾಗಿದೆ ಪ್ಲಾನ್ ಹೋಗ್ ಬರೋಣ ನನ್. ಹೋಗ್ಬೇಕಂತ ತುಂಬಾ ದಿನ ದಿಂದ ಇತ್ತು. ಅಟ್ಲೀಸ್ಟ್ ನಿನ್ ಕಡ್ ನಿನ್ ಇಿಂದಾದ್ರೂ ಮೇ ಬಿ ಇ. ದಿನ ಅದ್ರ ಸಲುವಾಗ ನನೆ ಡಿಲೇ ಆಗಿದೆ ನಾವ್ ನಿಮ್ ಜೊತೆ ಹೋಗ್ಬೇಕು ಎಲ್ಲಾರು ಅಂತ ಅಂದಬಿಟು ಹೋಗ್ ಬರೋಣ ಒಂದ ಯಾವಾಗ ಅದೇ ಹೇಳ್ತಲ್ವಾ ಎಲ್ಲಾರೂ. ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದ್ ಡೇಟ್ ನನ್ಗೆ ಹೇಳಿ
ಅದೇ ಅದೇ ನಾ ಕನ್ಫರ್ಮ್ ಮಾಡ್ಕೊಂಡು ಯಾವಾಗ ಯಾರ್ಯಾರು ಬರ್ತೀನಿ ಅಂತಾರ ಅದೊಂದು ಗ್ರೂಪ್ ಮಾಡ್ಕೊಂಡು. ಸಜೆಷನ್ ಕೇಳ್ಕೊಂಡು ನೋಡೋಣ ಅಂತ ಅನ್ಕೊತಾ ಇದ್ದೆ
ಹ್ಮ್ ಸರಿ ಆಗಲಿ ಹಂಗೆ ಮಾಡೋಣ ಮತ್ತ ಮತ್ತೆ ಏನ್ ಸಮಾಚಾರ ಹುಡ್ಗಿನ್ ನೋಡ್ತೀರಾ ಮನೇಲಿ
ಹ್ಮ್ ಅಂತ ಇದ್ದಾರೆ ನಾನೇ ಇನ್ ಟೂ ಇಯರ್ಸ್ ಬೇಡ ಅಂತ ಇದ್ದೀನಿ
ಹೌದಾ
ಟು ಇಯರ್ಸ್ ಬೇಡ ಅದದ್ಮೇಲೆ ನೋಡೋಣ ಬ್ಯಾಚುಲರ್ ಲೈಫ್ ಎಲ್ಲ ಎಂಜಾಯ್ ಮಾಡೋಣ ಅಂತ ನಾನ್ ವೇ ಔಟ್ ಆಫ್ ಕಟ್ರಿ ಒಂದ ಎರಡ್ ಮೂರ್ ಕಂಟ್ರಿ ಹೋಗಿ ಬಂದ ಬಿಡನಾ ಆಮೇಲೆ ಇದ್ದಿದ್ದೆ ಫ್ಯಾಮಿಲಿ ಅಂತ
ನಿನ್ಗೇನು ಆರಾಮಾಗಿ ಅಲ್ಲೇ ಜಾಬ್ ನೋಡ್ಕೋಬಹುದಲ್ಲ.
ಅಂದ್ರೆ ಅಂದ್ರೆ ಇವಾಗ ಸದ್ಯಕ್ ಬೇಡ ಅಂತ ಅಷ್ಟೇ ನಾನು
ಅಲ್ಲ ಅಲ್ಲ ನೀನ್ ಜಾಬ್ ಅಲ್ಲೇ ಮಾಡ್ಕೊಂಡು ಸೊ ಇನ್ ಜಾಸ್ತಿ ಜಾಸ್ತಿ ನ್ ಊರ್ ಸುುತ್ತೋದು ಎಲ್ಲಾ ಆಗತ್ತೆ ಟ್ರಿಪ್ ನು ಆಗತ್ತೆ ಎಲ್ಲಾ ಆಗತ್ತೆ ನಿನ್ ಲೈಫ್ನು ಜಾಸ್ತಿ ಸೆಟಲ್ ಆಗತ್ತೆ ಅಲ್ವಾ ಅಂದ್ರೆ ಇಲ್ಲಿ ಕಿನ ಕಂಪೇರ್ ಮಾಡಿದ್ರೆ ಲಾಕ್ ಅಪರ್ಚುನಿಟೀಸ್ ಎಲ್ಲ ಜಾಸ್ತಿ ಇದಾವಲ್ವಾ
ಹ್ಮ್ ಹ್ಮ್ ಹ್ಮ್ ಅದೇ ನೋಡ್ಬೇಕು ಇವಾಗ ಫ್ಯಾಮಿಲಿಯಲ್ಲಿ ಒಂದೊಂದ್ಸಲ ಓಕೆ ಅಂತಾರೆ ಒಂದ್ಸಲ ಬೇಡ ಬಿಡು ಇಲ್ಲೇ ಇರುವ ಅಂತಾರೆ ಅವನ್ನು ಕ ಅ ಅಪ್ಪ ಅಮ್ಮ ಕನ್ವನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ.
ನೋಡಣ ನಿನ್ಗ್ ಯಾವ್ತರ ಹುಡ್ಗಿ ಬೇಕು ಹೇಳು ಇಲ್ಲಾಂದ್ರೆ ನಾನೇ ಸೆಟ್ ಮಾಡ್ ಕೊಟ್ಟಬಿಡತೀನಿ
ನೋಡೋಣ ಆತರ ಮದ್ವೆ ಪ್ಲಾನ್ಸ್ ಬಂದ್ರೆ ನಿನ್ಗೆ ಹೇಳ್ತೀನಿ.
ಹಾ
ಹ್ಮ್ ಹ್ಮ್ ಸರಿ ಆಯ್ತು ನಾನು ಏನೇ ಇದ್ರು ನಿಮ್ ಕಾಂಟ್ಯಾಕ್ಟ್ ಮಾಡ್ತೀನಿ ಅಥವಾ ಗ್ರೂಪ್ಗೆ ಆಡ್ ಮಾಡ್ತೀನಿ. ಅದಲ್ಲಿ ಸಜೆಷನ್ ಎಲ್ಲ ಕೊಡು
ಓಕೆ ಪೋಲ ಎಲ್ಲಾ ಹಾಕು
ಹ್ಮ್ ಹ್ಮ್
ಹ್ಮ್
ಸರಿ ಆಯ್ತು ಕಾಂಟ್ಯಾಕ್ಟ್ ಮಾಡ್ತೀನಿ ನಾ ನಿನ್ನ
ಓಕೆ ಬಾಯ್
ಓಕೆ ಬಾಯ್